ಹಲೋ ಅವ್ರ ಕೇಳಿಸಲ್ವಾ
ಹ್ಮ ಬ್ರೊ ಕೇಳ್ಸ್ತಿದೆ ಏನ್ ಮಾಡ್ತಿದ್ದೀರ ಬ್ರೋ
ಬ್ರೋ ಹೆಂಗೆ ಅಡ್ಡಾಡ್ತಾ ಇದ್ವಿ ಹೊರಗಡೆ. ಕಾಲೇಜ್ ಮುಗಿಸ್ಕೊಂಡು ನೀವ್ರು?
ನಾವು ಹಿಂಗೆ ವಾಕ್ ಬಂದಿದ್ವಿ ಬ್ರೊ.
ಹೌದದ್ರಾ.
ಹ್ಮ್ ಹಾಂ ಟೀ ಆಯ್ತು ಬ್ರೊ ಟೀ ಜೊತೆ ಸ್ನ್ಯಾಕ್ಸ್ ತಿನ್ಕೊಂಡು ಈ ಜಸ್ಟ್ ಹೊರಗಡೆ ಬಂದ್ವಿ.
ಹೌದಾ ಬ್ರೊ.
ಹಾಂ ಬ್ರೊ ಹಂಗೆ ಮೈಂಡ್ ರಿಫ್ರೆಶಿಗಂತ ವಾಕ್ ಮಾಡ್ತಾ ಇದ್ದೆ.
ಹಾ
ಹ್ಮ್
ತ್ತೆ ಬ್ರೊ
ಮತ್ತೆ ಏನಿಲ್ಲ ಅವರು ನೀವೇ ಹೇಳ್ಬೇಕಿಲ್ಲ.
ಏನು ಬ್ರೊ ಮಳೆ ಎಲ್ಲ್ ಹೆಂಗೖತ್ ಬ್ರೊ?
ಮಳೆ ಹಂಗೆ ಬ್ರೊ ಒಂದ್ ದಿನ ಬಂದ್ರ ಇನ್ನೊಂದ್ ದಿನ ಬರಲ್ಲ ಆ ತರ ಇದ್ಯೆ ಬ್ರೊ ನಿಮ್ ಕಡೆ?
ನಮ್ಮ ಕಡೆನೂ ಅಷ್ಟೇ ಬ್ರೊ ಒಂದು ದಿವ್ಸ ಬಂದ್ರೆ ನಾಲ್ಕು ದಿಸ ಬರಲ್ಲ.
ಹಾ
ಹಂಗ್ ನಡೆಯುತ್ತೆ ಬ್ರೋ ನೀರ್ ಬಿಡದೆಲ್ಲ ತಪ್ಪುತ್ತೆ ಹೊಲಕ್ಕೆ. ಏನೋ ಒಟ್ಟ್ ಒಂದ್ ದಿವ್ಸನಾದ್ರು ಬಂದ್ರೆ ಅ ಇಲ್ಲ ಒಂದ್ ಎರಡು ಮೂರ್ ದಿವಸ ಹೆಂಗೊ ತಡ್ಕಳತ್ತಲ್ಲಾ ನಡೆಯುತ್ತೆ ಬ್ರೊ.
ಹ್ಮ್ ಹ್ಮ್ ಮತ್ತೆ ಏನ್ ಬ್ರೊ ಸಮಾಚಾರ?
ತು ಬ್ರೊ ನಿಮ್ದು?
ಹಾ ಬ್ರೋ ನಮ್ದೊಂದ್ ಎರಡೆಕ್ರೆ ಇದೆ.
ಹಾ ಏನು ಮಾಡ್ಯಾರ ಬ್ರೊ ಹೊಲ್ದಲ್ಲಿ? ಹಾ ಬ್ರೊ. ಹಲೋ ಬ್ರೋ ಕೇಳಿಸ್ತಿಲ್ಲ ನೋಡಿ. ಹಲೋ ಹಲೋ ಅಲ ಬ್ರೋ ಕೇಳಿಸ್ತಿಲ್ಲಾ.
ಕೇಳ್ಸತಿಲ್ಲ ನೋಡಿ ಬ್ರೊ.
ಕೇಳಿಸ್ತೆ ಹೇಳಿ ಬ್ರೊ.
ಹಾ ನಿಮ್ದು ತೋಟನ ಬ್ರೊ.
ಹಾ ಬ್ರೊ ನಮ್ದು ತೋಟ ನಿಮ್ದು?
ಹಾ ನಮ್ದು ತೋಟನೆ ಬ್ರೊ ಎಷ್ಟ್ ಆಗುತ್ತೆ ಬ್ರೊ ಅಡಿಕೆ ಎಲ್ಲ?
ಅಡಿಕೆ ಎಲ್ಲವ ನಾಕು ಕ್ವಿಂಟಲ್ ಐದ್ ಕ್ವಿಂಟಲ್ ಆಗತೆ ಬ್ರೊ. ಅಂದರೆ ಹಳೆ ತೋಟ ಬೇರೆ ಇದೆ ಹೊಸ ತೋಟನೂ ಇದೆ ಹಂಗಾಗಿ
ಹ್ಮ ಮತ್ತೆನ್ ಬ್ರೊ.
ಮತ್ತೆ ಏನಿಲ್ಲ ಬ್ರೊ ನಿಮ್ದು?
ನಮ ಹಾ ಬ್ರೊತ ತೋಟ ನಮ್ದು ಒಂದ್ ಐದ್ ಕ್ವಿಂಟಲ್ ಆಗುತ್ತೆ ವರ್ಷಕ್ಕೆ.
ಹೌದ ಬ್ರೊ.
ಹಾ ಹೌದು.
ಗದ್ದೇ ಆ ಥರ ಏನಿಲ್ಲ ಬ್ರೊ ಗದ್ದ್ ಗದ್ದೇ ಆ ಥರ ಏನಿಲ್ವಾ?
ಹಾ ಗದ್ದೆ ಗಿದ್ದೆ ಗದ್ದೆಗಿದ್ದೆ ಏನ ಇಲ್ಲ ಬ್ರೊ ಬರಿ ಹೊಲ ಅಷ್ಟೇ.
ಹೌದ ಬ್ರೊ ಹಾಂ ಎಷ್ಟು ವರ್ಷ ಆಯ್ತು ಬ್ರೊ ಅಡಿಕೆ ಕಟ್ಟಿ?
ಈಗ್ ಒಂದ್ ಎರಡ್ ಮೂರ್ ವರ್ಷ ಆಯ್ತು ಬ್ರೊ.
ಹೌದ ಬ್ರೋ ಇನ್ನು ಹೊಸದಂಗಾದ್ರೆ
ಹಾ ಬ್ರೋ ಏನು ವಸ್ತುಟಾ.
ಹಾ ಏ ಬರುತ್ತೆ ತಾಳಿ ಬ್ರೋ ಹೊಸತಾಗೇಂದ್ರೆ ಇನ್ ಸ್ಟಾರ್ಟಿಂಗ್ ಎಷ್ಟು ಕೊಡ್ತಿದೆ ಅಂದ್ರೆ ಆಮೇ ಲೆ ಕೊಡುತ್ತೆ ಇನ್ನ ಜಾಸ್ತಿ ಆಗುತ್ತೆ.
ಮತ್ತೆ ಏನಡದ ಸಮಾಚಾರ.
ಏನಿಲ್ಲ ಬ್ರೋ ಹೇಳ್ಬೇಕು.
ಅದ್ರಗ ಹೇಳಿದ್ರೆ ಕೇಳಬಹುದು.
ಅದೇ ಬ್ರೋ ತೋಟ ಯಾವ ಥರ ಮೇಂಟೈನ್ ಮಾಡ್ತೀರಾ ನೀವು.
ತೋಟ ಏನೀಲ್ಲ ಬ್ರೋ ಮಾಮೂಲಿ ಒಂದ ಎರಡೇರಡ ಸರ್ತಿ ಜೂನ್ ಜುಲೈ ಮಂತಲ್ಲಿ ಆಲ್ಮೋಸ್ಲ್ ಗೊಬ್ಬರ ಹಾಕ್ ಬೀಡ್ತೀವಿ.
ಹಾ
ಗೊಬ್ರ ಹಾಕಬಿಟ್ಟು ನಾರ್ಮಲ್ ಏನಾದ್ರು ಪೆಸ್ಟಿಸೈಡ್ಸ್ ಏನಾದರು ಕೊಡಬೇಕು ಅಂದ್ರ ಪೆಸ್ಟಿಸೈಡ್ಸ್ ಕೊಡ್ತೀವಿ.
ಹಾ
ಆ ಪೆಸ್ಟಿಸೈಡ್ಸ್ ಏನು ಬೇಡ ಅವಶ್ಯಕತೆ ಏನು ಇಲ್ಲ ಅಂದ್ರೆ. ಮಾಮೂಲಿ ಈಜನ್ನ. ಗೊಬ್ಬರ ಹಾಕ್ಬಿಟ್ಟು ಎಂಪಿಕೆ ಹಾಕ್ತಿವಿ ಹದನೈದು ಹದ್ನೈದು ಅಡತಿ ಹಾಕ್ತಿವಿ.
ಗೊಬ್ಬರ ಯಾವ ತರ ಬೆಳಸ್ತಿರ ಬ್ರೋ.
ಒಬ್ರು ಮಾಮೂಲಿ ಫಸ್ಟ್ ನಮ್ದು ಮೋಣ್ಣು ಟೆಸ್ಟ್ ಮಾಡಿಸ್ತೀವಿ ಬ್ರೋ.
ಮಣ್ಣು ಮಣ್ಣು ಎಲ್ಲ ಚೆನ್ನಾಗಿದೆ ಬ್ರೋ ನಿಮ್ಮ ಸೈಡು.
ಮೋಸ್ಟ್ಲಿ ನಮ್ ಇದರಲ್ಲಿ ಜಿಂಕ್ ಕಡಿಮೆ ಇರುತ್ತೆ ಜಿಂಕು ಇಲ್ಲ ಪೊಟ್ಯಾಶು.
ಹಾ
ಹ ಅದಕ್ಕೆ ಜಿಂಕು ಮತ್ತು ಪೊಟ್ಯಾಶು ಜಾಸ್ತಿ ಆಗ್
ಬ್ರೋ ನೆಟ್ವರ್ಕ್ ಇಶ್ಯೂ ಆಗ್ತಿದೆ ನೋಡಿ ಬ್ರೋ ಕರೆಕ್ಟಾಗಿ ಕೇಳಿಸ್ತಿಲ್ಲ. ಹಲೋ ಬ್ರೋ ನೆಟ್ ಟ್ವರ್ಕ್ ಇಶ್ಯೂ ಆಗ್ತಿದೆ ಕರೆಕ್ಟಾಗಿ ಕೇಳಿಸ್ತಿಲ್ಲ ಒಂದ ಕಡೆ ನಿಂತ್ಕೋಳಿ ಬ್ರೋ ಎಲ್ಲಾದರೂ. ನೆಟ್ವರ್ಕ್ ಇರೋ ಜಾಗಕ್ಕ ಬಂದು ಮಾತಾಡಿ ಬ್ರೋ ಒಂಚೂರು.
ಹಲೋ
ಹಲೋ ಹಲೋ ಕೇಳಸ್ತಿದೆಯ ಬ್ರೋ. ಹಲೋ ಬ್ರೋ ಕೇಳಸ್ತಿದ್ಯಾ.
ಹಾ ಕೇಳಸ್ತಿದೆ ಬ್ರೋ ನಿಮ್ದಸಾ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅಷ್ಟೆ ಬ್ರೋ.
ಇಲ್ಲ ಬ್ರೋ ನಮ್ದದಿದೆ ನಿಮ್ದೇ ಇಶ್ಯೂ ಇದೆ ಅನ್ಸುತ್ತೆ ನೋಡಿ ಬ್ರೋ.
ಹಾ ಬ್ರೋ
ಈಗ ಕೇಳಿಸತಿದೆ ಮಾತಡ ಇವಾಗ.
ಹಾ ಈಗ ಕರೆಟಾಗಿ ಕೇಳಸ್ತಿದೆ ಬ್ರೋ.
ಹಾ ಬ್ರೋ ಅಂದ್ರೆ ತೋಟಕ್ ಬರ ಅಂದ್ರೆ ಗೊಬ್ಬ್ರ ಎಲ್ಲ ಬಳಸ್ತಿರಲಾ ಅಂದ್ರೆ ಇದು ದ ಅ ಹ್ ಅಂದ್ರೆ ಹಸುಗೊಬ್ಬರ. ಕುರಿ ಗೊಬ್ರ ಕೋಳಿ ಗೊಬ್ರ ಆ ಥರ ಏನಾರ ಬಳಸ್ತಿರ ಬ್ರೋ.
ಓ ಆದ್ರೆ ಕೋಳಿಗೊಬ್ರ ಬಳಸಿದ್ರ ಬ್ರೋ ಅದ್ರ ಮೇವ ಏನಾದ್ರು ಕೋಯಿದ್ರೆ ದನಗಿನ ಏನು ತಿನ್ನಲ್ಲ ಬ್ರೋ. ಸ್ಮೆಲ್ಲಿಗೆ ನನಗೂ ತೋ ಟುಕ ಹೋದ್ರೆ ಒಂಥರ ಇರಿಟೆಡ್ ಫೀಲ್ ಆಗುತ್ತೆ ಬ್ರೋ.
ಅಂದ್ರ ಸ್ಮೆಲ್ ಅದು ಬರ್ತಿರುತ್ತ.
ಹ ಹಾ ಬ್ರೋ ಹೆವಿ ಸ್ಮೆಲ್ ಬ್ರೋ ಅದಂತು.
ಹೌದ ಬ್ರೋ.
ಹಾ ಹಂಗಾಗ ಬೀಟ್ಟು ಅದನ್ನೆ ಹ.
ಹೇಳಿ ಬ್ರೋ
ಹಂಗಾಗ್ಬಿಟ್ಟು ನಾವೆನ್ ಜಾಸ್ತಿ ಬಳ್ಸಲ್ಲ ಬ್ರೋ.
ಅಂದ್ರೆ ಎಲ್ಲ ಸರ್ಕಾರಿ ಗೊಬ್ಬರ ಆ ಥರ ಬಳಸ್ತೀರ.
ಕೂರೆ ಹ ಒಬರು ಬರ್ಸಿದ್ರೊಬ್ರು ಅದು ಚೆನ್ನಾಗೆ ಅಡಿಕೆ ಇ ಜಾಸ್ತಿ ಬರುತ್ತೆ
ಆದ್ರೆ ಮುಳ್ಳು ಜಾಸ್ತಿ ಇರು ಆಮೇಲೆ
ಆ್ರ
ಮಳೆ ಎಲ್ಲ ಮುಳಿ ಜಾಸ್ತಿಯಾ ಉಡತ ಅದಲ್ಲ
ಹ್ಮ್ ಹ್ಮ್
ಹಸು ಹಸುಗೊಬ್ಬ್ರನುಹಾಕ್ತರಬ್
ಹಾ ಅಬ್ರು ಅದು ಕಂಪಲ್ಸರಿ ಆಯ್ಕೆ ಆಗ್ತಿವಿ
ಯಾವ ಮಂತರ ಆಗ್ತೀರಬ್ರೋ ನೀವು
ನಾವವು ಜುಲೈ ಜುಲೈಲ್ಲಿ ಆಗ್ತವ್ರು ಒ ಸ್ವಲ್ಪ ಮಳೆ ಗಿಡ ಚೆನ್ನಾಗ ಆದ್ರೆ ಮಳೆ ಏನಾದ್ರು ಚೆನ್ನಾಗ್ ಆಗಲಿಲ್ಲ ಅಂದ್ರೆ ಜೂನ್ ಎಂಡಿಂಗ್ ಅಲ್ಲಿ ಹಾಕ್ಬಿಡ್ತವಿ ಇವ್ರು
ಹಾ
ಹ್ಮ್ ಮತ್ತೆವರು
ಏನಿದವರು ಮ ಅಡಿಕೆ ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ಬರುೋ ನೀವು ಯಾವ ತರ ಅಂದ್ರೆ ಮಾಮೂಲಿ ಒಂದ್ ಅಡಿ ಗುಂಡಿ ತಗಸಿದ್ರ ಫುಲ್ ಒಂದ್ರ ಜಾಸ್ತಿ ಗುಂಡಿ ತಗಸಿ ಬೇರೆ ಮಣ್ಣು ಅಡಿಕೆ ಸುಸೆ ಹಾಕ್ಿಬಿಟ್ಟು ಬೇರೆ ಮಣ್ಣು ಹಾಕಿದ್ರಾ
ಹಾ ಹಂಗಲ್ಲಬ್್ರರು ಫಸ್ಟ್ು ನಾವು ಗೋಲ್ಡ್ ಸೆಲೆಕ್ಷನ್ ಮಾಡ್ಕೋಬೇಕುಬ್ರು ಗೋಡ್ಸ್ ಸೆಲೆಕ್ಷನ್ ಮಾಡದಕ್ಕೆ ಆಲ್ಮೋಸ್ಟ್ ನಾವೇ ಹೋಗ್ಬೇಕ್ರು ಆ ಗೋಡ್ಸ್ ಸಲೆಕ್ಷನ್ ಮಾಡದ ಹ ಹೆಂಗೆಂದ್ರೆ ಒಂದ ಮರ ತ ಹೋಗ್ಬಿಟ್ಟು ಆ ಮರ ಎಷ್ಟ ಇದು ಮಾಡುತ್ತೆ ಅಡೆ ಹೆಂಗ ಬಿಟ್ಟಿದೆ ಅಂತ ನ ರಪ
ಹಾ
ಅದು ಅಡ ಅಕೆ ಏನಾದ್ರು ಚೆನ್ನಾಗಿ ಬಿಟ್ಟು ಒಂದ್ ಸ್ವಲ್ಪ ಯದ್ದು ಅಡಕೆ ಅಂದ್ರೆರು ಒಂದು ಒಂದೊಂದು ಮರದದಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಒಂದು ಸಿಪ್ಪೆ ತಪ್ಪ ಇರುತ್ತೆ
ಅಡಿಕೆ ಚಿಕ್ಕ ಇರುತ್ತೆ ಒಳಗಡೆ
ಅೆ ಚಿಕ್ಕುದಿರುತ್ತೆ ಇನ್ನೊಂದು ಅಡಿಕೆ ದಪ್ಪ ಬರುತ್ತೆ ಸಿಪ್ಪೆ ತೆಳದ ಇರುತ್ತೆ ಅದನ್ನ ನೋಡ್ಬೇಕು ಒಬ್ರು ಆತರದ ಗೋಡ್ ಸೆಲೆಕ್ಷನ್ ಮಾಡ್ಬೇಕು ಅರ ನಮ್ದೆಂಗ ಅವರಪ ತೆಳುವುಿದೆ
ಆ ಅ
ಹ ಅಡ್ಕೆ ದಪ್ಪ ಬರುತ್ತೆವರು ಹಂಗಾದ್ರೆ ಆಲ್ಮೋಸ್ಟ್ ಅ ಎಲ್ಲ ಮಿಷೀನಿ ವ್ಯವಸ್ಥೆ ಈ ಟೈಮ್ಸ್ ಅಲ್ಲಿ ಅವಾಗ ಅಡಕೆ ಜಾಸ್ತಿ ಖರ್ಚು ಆಗಲ್ಲ ಅವರು ವೇಸ್ಟೇ ಜಾಸ್ತಿ ಆಗಲ್ಲ
ನಿಮ್ಮದು ಮಿಷಿನ್ ಇದೆಯ ಅವರಾ
ಹಾರು ನಮ್ದೇನ್ ಮಿಷಿನ್ ಇಲ್ಲಬ್ರು ನಾವು ಬೇರೆ ಕಡೆ ಹಾಕಿಸಸ್ತೀವಿಿದ್ರು
ಹೌದ ಬ್ರಾ ನಮ್ದು ಇದ ನೋಡಿ ಬ್ರಾ ಮಿಷಿನ್ ನಾವು ಅಂದ್ರೆ ಬೇರೆ ಎಲ್ಲಾ ಮಾಡ್ತೀವಲ್ಲಾ ಅಡಿಕ ೇನಾ ನಮ್ದು ಮಿಷಿನ್ ಇದೆ ನಿಮ್ಮ್ ಊರಲ್ಲೆಲ್ಲ ಮಿಷಿನ್ ಇೆಯ ಅವರು ಬೇರೆ ಕಡೆ
ಅೇ ಬೇರೆ ಕಡೆ ಏನ್ ಬೇಜ್ ಜನ ಮಾಡಿದಾರ ಅವರು ಇವಾಗ
ಇಂದ ಇಲ್ಲ
ಹ್ಮ
ನೋಡಿ ಬ್ರ್ರ ನಮ್ದು ಮಿಷಿನ್ ಇದೆ ಅಡಿಕೆ ಎಲ್ಲ ಬೇಯಿಸಕೊಡ್ತೀವಿ ಅಂದ್ರೆ ಎರಡು ತರ ಮಿಷಿನ್ ಇದದೆವರು ಒಂದ್ರ ನಾರ್ಮಲ್ ಬರ ಜಸ್ಟ್ ಅಡಿಕೆ ಸುಲ್ ಬಿಟ್ಟ ಕೊಡೋದು ಇನ್ನೊಂದು ಫುಲ್ ಸುಲಟ್ಟು ಬೇಯಿಸಿ ಆಫ್ ಡ್ರೈವ್ ಮಾಡ್ಕೊಡುತ್ತೇವರು
ಹಬ್ರು ಅದ್ರಲ್ಲಿ ಭೇಟೆನ ಕಡಿಮೆ ಆಗುತ್ತೆ ಅಂತಾರೆ ಅವ್ರೊಬ್ರು
ಅಂದ್ರೆ ಒಬರು ವೇಟ್ ಕಡಿಮೆ ಆಗುತ್ತೆ ಅಂದ್ರೆ ಮಿಷಿನ್ ಅಂದ್ರೆ ಒ ಸ್ವಲ್ಪ ಹ ಈಟ್ ಮಾಡುತ್ತಲ್ಲ ಅಡಿಕೆನ
ಹಾ ಹಾ ಹಾ
ಆಮೇಲೆ ಒಣಗಕ ಈಗ ಹಸಿ ಅಡಿಕೆ ಬೇಯಿಸಿ ಒಣಗಾಕಿದ್ರಿ ಅಂದ್ರೆ ನೀವು ವೇಟ್ ಇರುತ್ತೆ ಆಮೇಲೆ ಬರ್ತಾ ಬರ್ತಾ ಫುಲ್ ಒಣಗಿ ಒಣಗಿದಂಗೆ ವೇಟ್ಲೆಸ್ ಆಗಲ್ಲ ಬ್ರಾ
ಹಾ
ಆ ಥರ ಆಗುತ್ತೆ ಈಗ ಹಂಗಗೆ ಮಾಡಿದ್ರೆ ಐವತ್ತು ಕೆಜಿ ಬಂದು ಅಡಿಕೆಗೆ.
ಹ್ಮ
ಸಿಪ್ಪೆ ಸೋಲ್ ಎಲ್ಲ ಹಾಕಿ ಒಣಕಿರ ಅಡಿಕೆ ಐವತ್ತು ಕೆಜಿ ಬಂತು ಅಂದ್ರೆ ಬೇಸಿನ ಮೇಲೆ ಅದ ಎಷ್ಟ. ಕೆ ಜಿ ಬರುತ್ತೆ ಬ್ರೋ.
ಬ್ರಣ ಫುಲ್ ಡ್ರೈ ಆದ್ಮೇಲೆ ಒಂದ್ ನ ಮೂವತ್ತರಿಂದ ನಲ್ವತ್ವ ಬರುತ್ತೆ. ತ್ತರ
ಅಷ್ಟು ಬರುತ್ತಲ್ಲಾ ಈಗ ಮೂವತ್ ಕೆಜಿನೇ ಬಂತು ಅಂದಕಳಬ್ರ ಬಿಸಿನ್್ರ ಎ ಹೆಂಗ ಆುತ್ತೆಂದ್ರೆ ಅದಕ್ಕಿಂತ ಒಂದ ಎರಡು ಕೆಜಿ ಮೂರು ಕೆಜಿ ಇಂಚ ಕಡಿೆಮೇ ಆಗೈೆ ಅಷ್ಟೆ ಬ್ರೋ.
ಹಾ ಹ್ಮ ಹ ಅಂದ್ರೆ ಟೈಮ್ ಟೈಮ್ ಬಾರಿ ಚೆನ್ನಾಗ್ ಆಗುತ್ತಲ್ಲ ಅವ್ರರು ಒಬ್ಬ್ಯ
ಅಂದ್ರೆ ಬೆಸ್ಟ್ ಬ್ರೋ ಅಂದ್ರೆ ಈಗ ಕುದಿಯರೆ ಎಲ್ಲ ಸಿಗಲ್ಲ ಸುಳಿಯಕೆ. ಬೇಗ ಅದಕ್ಕೆ ಬ್ರೋ ಆಮೇಲೆ ಬೇಯಸೋಕ್ಕೂ ಕಷ್ಟ ಆಗುತ್ತೆ. ಯಾರು ಬೇಗ ಬರೋದೆೇ ಅಲ್ಲ ಮನೆಯಾರೇನೋ ಒಂದ್ ಇಬರು ಮೂವರ್ ಇದ್ರು ಅಂದ್ರೆ. ಅಂದ್ರೆ ಫ್ಯಾಮಿಲಿ ಹೆಿಂಗ ಎಲ್ಲರೂ ಸೇರ್ ಮಾಡ್ಕೊಬಹದು ಬ್ರೋ.
ಹಾ
ಅದಕ್ಕೆ ಬ್ರೋ ಈತರ ಮಾಡ್ಕೊಂಡ್ ಬಿಟ್ರ ಅಡಕೆಲ್ಲಾ ಜನ ಇದ್ದಾರೆಲ್ಲ ಬರೀ ಹಾಕ್ಸ್ಕೊಂಡ್ ಹೋಗ್ಬಿಡ್ತಾರೆ. ಜಸ್ಟ್ ಸಿಪೆ ಸುಳ್ಸ್ಕೊಂಡು ಮಾಡಕ್ ಆಗಲ್ದರೆಲ್ಲ ಹಂಗೆ. ಬೇಸ್ಕೊಂಡ ಒಂದ ಎಲ್ ದಿವ್ಸ ಹೊಣಾಕಬಹುದು ಬರು ಫೀಲ್ಡು ಇದೆ ಜಸ್ಟ್ ಹಂಗೆ ಬೇಸ್.... ಹ ಒಣಕೊಂಡ್ ಬಿಟ್ಟು ಹಕಾರೆರು ಒಣಸ್ಕೊಂಡ್ ಅಡಗ ಅದೇ ಅ ಅದೇ ಬೇಸ್ ಕೊಡುತ್ತೆ ಸಪ್ರೇಟ ಬೇಿಸ್ಕೊಳ್ಳೋದಾದ್ರೆ ಅದು ಆಪ್ಷನ್ ಇದೆ ಬ್ರೋ ನಮ್ಮ ಕಡೆ. ಪ್ರೈಸ್ ಮಾತ್ರ ಬೇರೆ ಬ್ರೋ ಎರಡಕ್ಕೂ.
ಹಾ ಹಾ ಮತ್ತ ಅಲ್ಲ ನಿಮಗ್ ಆ ಮಿಶನ್ ಮಾಡ್ಬೇಕು ಅಂತ ಯಾಕ. ರಾಮ್ರ ಕಂಟೆಂಟ್ ಎಲ್ಲ.
ಆ ಈಗ ಅಂದ್ರೆ ಕಂಟೆಂಟ್ ಹೆಂಗ್ ಅನ್ಸ್ತ ಅಂದ್ರೆಬ್ರು ನಮ್ಮ್ರ. ಮಿಷಿನ್ ಯು ಇದ್ದಿಲ್ಲ ಬ್ರೋ ಕೂಲರ್ ನಡಿಯದ ಕಷ್ಟ. ಗತ್ತು ಬ ಅಡಿಕೆ ಕೆಡಬೇಕು ಅಂದ್ರೆ ಕೂಲರ್ ಬೇಗ. ಸಿಗಲ್ಲಲ್ಲ ಬ್ರೋ ಈಗ ಗಳ ಹಿಡಿಯಾರ ಸಿಕ್ಕರು ಅಂದ್ರೆ ಬೇರೆ... ಸಿಗಲ್ಲ ಬೇರೆಯವರು ಸಿಕ್ಕಾಗ ಗಳಹಿಡಿಯರು ಸಿಗಲ್ಲ.
ಹ್ ಬ್ರೋ
ಎಲ್ಲರು ಅಕೆ ಅದಕ್ಕೆ ಅದು ಅವ ಎಲ್ಲರೂ ಸಿಕ್ಕರು ಸುಳಿಯರ್ ಸಿಗಲ್ಲ ಕುದಿಯರು.
ಹ್ಮ ಹ್ಮ
ಬ್ರ ಮಿಷಿನ್ ಮಾಡ್ಕೊಂಡ್ ಬಿಟ್ರೆ ಅತ್ಲ ಒಂದ್ ಮಿಷಿನ್ ತಂದ್ರೆ ಆರಾಮಾಗಿ ಹೆಂಗ್ ಕೆಟ್ಕೊಂಬ ಬ್ಬಿಟ್ಟು ಹಂಗೆ ಬೇಯಸ್ಕೊಂಬಬಹದು ನಾವೇುಲ. ಹಕೊಂಡ್ಬಿಟ್ಟು ಫ್ರೀ ಇದಾಗ ಹಾಕೊಂಡು ಅಂತ ಮೈಂಡ್ ಸೆಟ್ ಬಂತಬರು ಹಂಗೆ ಮಾಡಿದ್ವಿರು. ಚೆನ್ನ ರನ್ ಆಗ್ತಿದೆ ಈಗ ಫುಲ್ ನಮ್ಮೂಊರಲ್ಲ ಮಿಷನ್ ಇಲ್ಲ ಬ್ರೋ ಇರದ ಒಂದ್ ಎರಡು ಮೂರುಷ್ಟು. ೆ ಇರೋದು ಅದ್ರಲ್ಲೂ ಒಂದ್ಸರ ನಮ್ದೇ ಜಾಸ್ತಿ ಬೆಳೆಯತವ ಬ್ರೋ. ಅಂದ್ರೆ ಬೇಸದ ಎಲ್ಲಾ ಇದೆಯಲ್ಲಾ ಆಲ್ಮೋಸ್ಟ್ ಎಲ್ಲಾ ಬರ್ತಾರೆ ಅವರು ಬಂದ್ಬಿಟ್ಟು. ಬೇಯಸ್ಕೊಂಡು ಹ ಟ್ರೈ ಮಾಡಿ ಫೀಲ್ಡ್ ಇಐದೆ ದೊಡ್ಡದು ಅಲ್ಲ ಒಣಕೊಂಬಿಟ್. ಬ್ರು ಒಂದ್ೆರಡು ದಿವಸ ಇದ್ದು.
ಹ್ಮ ಪ್ರಾಫಿಟ್ ಎಲ್ಲ ಹೆಂಗಿದೆ ಬ್ರೋ.
ಪ್ರಾಫಿಟ್ ಇರೋಬ್ರು ಅದ್ರಲ್ಲಿ ಚೆನ್ನಾಗಿದೆ ಅಡಿಕೆಯಲ್ಲ ಒಂಚೆ ಎಡವಟ್ ಆಗುತ್ತೆ. ಅಂದ್ರೆ ರೇಟ್ ಮೇಲೆ ಡಿಪೆಂಡ್ ಆಗ್ಬಿಡುತ್ತಲ್ಲ. ಅಡಿಕೆ ಅದು ಅಡಿಕೆ ರೇಟ್ ಿತ್ತು ಅಂದರೆ ಒಂಚೂರ ಪ್ರಾಫಿಟ್ ಆಗುತ್ತೆ ರೇಟ್ ಕಡಿಮೆ ಆಯಿತು ಅಂದರೆ ಹೋಗುತ್ತೆ. ರೇಟ್ ಪ್ರೈಸಲ್ಲ
ಹ್ಮ್ ಹ್ಮ್
ಬಟ್ ಮಿಷಿನ್ಲ್ಲಿ ಉಳಸ್ಕೊಬಹದು ಬ್ರ ಅಲ್ಪ ಸ್ವಲ್ಪ.
ಹ್ಮ್ ಅಲ್ಲಬ್ರು ಈತ ಅಲ್ಲಬ್ರು ಹಂಗ ಕೇಳ್ತೀನಿ ಅಂತ ಬೇಜಾರಾಗಬೇಡಿ. ಒಂದೊಂದ್ ಮಿಷಿನ್ ಅಲ್ಲಿ ನಾವ್ ಅಡಕೆ ಏನಾದ್ರು ಹಾಕ್ರಿ ಅಂತ ಹೇಳ್ಬಿಟ್ಟು. ಇಟ್ಟ ಅಂದ್ರೆ ಅಡಿಕೆ ತೂಕದಲ್ಲಿ
ಹ ಇಲ್ಲ ಬ್ರ ಆತರ ಎಲ್ಲ ಆ ಏನ ಇಲ್ಲ ಬ್ರ ಬೇಕಾದ್ರ ಯಾರ ಬಡ ಬ್ರೋ ಜಸ್ಟ್ ಸಿ ಕ್ಯಾಮರಾ ಇರುತ್ತೆ ನೀವು ಬಂದ್ ಕುತಿ. ಏನ್ ಮಾಡ್ಕೊಂಡ್ರ ಅಂದ್ರ ಅದ್ರೊಂದು ಆಪ ಇದೆ ಬ ಸಿಕಂಬ್ರದದು ಫುಲ್ ನೀವು ಬೇಕಾರ್ರಲ್ಲಿ ಇರಕ್ಕ ಆಗಲ್ಲ ಅಂದ್ರೆ ಮಿಶನ್ ಹತ್ರ ಫುಲ್. ಕ್ಯಾಮರಾ ಸೆಟ್ಟಿಂಗ್ ಇದೆ ಬೋ ಎಲ್ಲ ಕಡಿಂದ ಕ್ಯಾಮರಾ ಹಾಕ್ಬಿಟ್ಟಿವೆ ನೀವೇ ಬೇಕಾದ ಆಪ್ಡೌನ್ ಮಾಡ್ ಲಿಕ್ ಮಾಡ್ಕೋಬೇಕ್ರ ನೀವು ಕುೂತ್ಕು ನೋಬೋುದುಬ್ರು ಮನ ಕತ್.
ಹ ಹಾ ಹಾ ಹಾ ಹಾ ಹಾ.
ಅಂದ್ರೆ ನಾವು ಇರಕ್ಕಾಗಲ್ಲ ನಾವು ಎಲ್ಲ ಕ ಕುಲರ್ ಮೇಲೆ ಬಿಟ್ಟು ಹೋಗ್ತೀವ್ರ ಮಿಷಿನ್ ನೋಡ್ ಕಳರ್ ಮೇಲೆ. ಹಂಗಾಗಿ ಬ್ರೋ ಯಾರು ಮೋಸ ಮಾಡಲ್ಲ ಬ್ರೋ ಆತರ ಮಾಡಿಲ್ಲ ಯಾರು ನಮ್ಮ ಇದ್ರಲ್ಲಿ.
ಹ್ಮ್ ಹ್ಮ್ ಹ್ಮ್.
ಹ ಬ್ರ ಸರಿ ಬ್ರ ಆಮೇನ್ ಮಾಡ್ತೀನಿ ಬರು ಒ ಕಾಲು ಬರ್ತಿದೆ.
ಹ ಎಷ್ಟಾಗುತ್ತೆ ಬ್ರೋ ನಿಮ್ ಪ್ರಾಫಿಟು.
ಹಲೋ.
ನಿಮ್ ಮಂತ್ಗೆ ಒಂದು ಎಷ್ಟ ಆಗುತ್ತೆ ಬ್ರೋ ಪ್ರಾಫಿಟ.
ಅಬ್ರು ಆಮೇಲೆ ಮಾಡ್ತೀನಿ ಇಬರು ಕಾಲ್ ಬರ್ತಿದ್ದ ಸೊ ಕೆಲ್ಸ ಇದೆ ಹ ಬ್ರೋ ಸರಿ.